ಹಲೋ ಹಾ ಕತ್ತು ಭೈ ನಿಮಗ
ಹ್ಮ ನ್ ಮಾಡತಿದ್ರ
ಏನಲ್ಲ ಬ್ರಹ ನೀವು
ನಾವವು ಏನವ ಇವಾಗ ಎಷ್ಟು ಹ್ಮ್ ನಮ್ದ ಆಯ್ತು ಇವಾಗ ಎಲ್ಲಿದ್ರ
ಇಲೇ ಊರಲ್ಲ ಇದೆ
ಹೌದಾ ಏನ್ ಮಾಡತಿದೀರ ಅವಊರೆಲ್ ನಾವು ಇಲ್ಲ ಸ್ವಲ್ಪ ಹೊಲ್ಕ್ ಹೋಗಿದ್ವೆ
ಹ್ಮ್ ಹೊಲ್ಕ್ ಹೋಗಿದ್ರಾ ಹ್ಮ್ ಹ್ಮ
ಆತ ಬರ್ಸಲ್ ಹ್ಮ್ ಹೊಲಕ್ಕ ಹೋಗಿದ್ವಿ ಕೆಲ್ಸ ಮುಗಿತ್ತುು ಬಂದವಿ ಹೊಲದಲ್ಲ ಮುಗ ಸಂಡ ಹ್ಮ್ ಊಟ ಆಗಿದಲ್ಲಲ್ಲ ಹ್ಮ್ ಹ್ಮ್ ಎನ ಕಾಲೇಜ್ ಹೋಗಿದ್ದೆ ಇವತ್ತು ಹ್ಮ್ ನಮ್ದು ಆಯ್ತು ಆಳ ಮಧ್ಯಾಹ್ನದಷ್ಟು
ಹೌದಾ
ಬಟ್ಟೆ ಆರಾಮ ಎಜುಕೇಶನ್ ಮಾಡ್ಕೇ ಬೇಕು
ಹ ಬ್ರೋ
ಎಜುಕೇಷನ್ ಮುಗಿಸಿಕೊಂಡು ಬಿಡಬೇಕಪ ಅಂದೆ
ಹಾ ಮುಗಸ್ಬೇಕ ಬ್ರೋ ಡಬ್ಬೊಮ್ಮ ಮ್ಯಗನ್ನು ಎಲ್ಲಿ ಹಚ್ಚಿಲ್ಲ ಹಚ್ಬೇಕ
ಹೌದಾ ಡಿಪ್ಲೋಮ್ ಚೆನ್ನಾಗಾಗಿದೆ ಎಲ್ಲರು ಬೇರೆ ಡಿಪ್ಲೋಮೋ ಡಿಪ್ಲೋಮ ಅಂತ ಇದಾರೆ ಹುಡುಗರು ಎಲ್ಲ ಎಸ್ ಎಲ್ ಸಿ ಮುಗ
ಹ ಚೆನ್ನಾಗಾಗಿದೆ ಬ್ರೋ ಓದಿದ್ರೆ ಆಯ್ತು
ಅಂದ್ರೆ ಅದ್ರ ಸ್ಕೋರ್ಸ್ ಯಾವ್ ಚೆನ್ನಾಗಿದ್ದೇಾವ ಅದ್ರಾಗ ಆಲ್ಮೋಸ್ಟ್
ಆಲ್ಮೋಸ್ಟು ಇದು ಸಿ ಎಸ್ ಮಾಡ್ಬೇಕು ಇಲ್ಲ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮಾಡ್ಬೇಕು
ಹ್ಮ್ ಹ್ಮ್ ಮತ್ತೆ
ಎಲ್ಲಾ ಮೆಕ್ಯಾನಿಕಲ್ ಮಾಡಬೇಕಕ್ ಬರುವ ಮೆಕ್ಯಾನಿಕಲ್ ಮಾಡಿದ್ರೆ ಲಾಭ ಸ್ವಲ್ಪ ಅಲ್ಲಿ ಇಲ್ಲಿ ಕರ್ಕೊತ ಇದ್ರೆ
ಹ್ಮ್ ಹ್ಮ್ ಅಂದ್ರೆ ಇದದನ ಒಂದು ಕಂಪ್ನಲಿ ದನ ಓಕೆ ಇವೆಲ್ಲ ಅಲ್ಲಿ ಸಣ್ಣ ಪುಟ್ಟ ಕೆಲ್ಸ ಸಿಗ್ಬೋದ ಅನ್ಸವಿ ಮೆಕ್ಯನಿಕ್ ಕಲ್ತ್
ಸಿ ಏನ್ ಮಾಡಿದ್ರು ಸಿ ಎಸ್ ಮಾಡ್ಬಾರ ಬೆಂಗ್ರಲ್ಲಿ ಹೋದ್ರರು ವ್ಯರಿವೇ ಇಲ್ಲ ಸಿ ಎಸ್ ಮಾಡ
ಹೌದಾ ಅಅನ್ಸ ಎಸ್ ಕಂಪ್ಯೂಟರ್
ಕಂಪ್ಯೂಟರ್ ಕಂಪ್ಯೂಟರ್ ಸೈನ್ಸ್ ಬ್ರಾ
ಹೌದು ಕಂಪ್ಯೂಟರ್ ಸೈನ್ಸ್ ಹ್ಮ ಹ್ಮ್ ಅಂದ್ರ ಮೆಕ್ಯಾನಿಕ್ ಮಾಡದ್ರ ಮೆಕ್ಯಾನಿಕ್ ಮಾಡಿದ್ರನ ಸ್ವಲ್ಪ ಎಲ್ಲನ ಸಣ್ಣ ಪುಟ್ಟಳ್ಳ ಎಲ್ಲನ್ ಕರ್ಕೊಬಹುದು ಇಲ್ಲಂದ ಒಂದ್ ಸೀಟನ ಇರ್ಬೋದು
ಹ್ಮ್ ಹ್ಮ್ ಎಲ್ಲಯಾದ್ರೂ ಕರ್ಕೊಂತರ
ಹೌದಾ ನೀವ ಏನ್ ಮಾಡ ನಾವ್ ಏನು ಸುಮ್ನೆ ಅವಾಗ ಎಸ್ ಎಲ್ ಸಿ ಮುಕ್ಷ ಬಿಟ್ಟು ಬಿಟ್ಟು ಕಾಲೇಜು ಏಲ್ಲ ಕಾಲೇಜ್ ಲೈಫ ನೋಡಲ್ಲ ಮು ಹ್ಮ ಸುಮ್ಮ್ನೆಮ್ಮ ಮನೆಯಲ್ಲಿ ಸರ್ ಈನಿಲ್ಲ ಮನೆಯಲ್ಲಿ ಒಂದು ಟ್ಯಾಕ್ಟರ್ ಇದ್ದೇವೆ ಹೊಲ್ಕತೀವಿ
ಹಾ
ಹ್ಮ್ ಅದೇ ಸಣ್ಣ ಪುಟ್ಟ ಊರಲ್ಲಿ ಸ್ವಲ್ಪ ಕೆಲ್ಸ ಮಾಡ್ಕೊಂತಲ್ಲ ಅಲ್ಲೆಲ್ಲ ಇ್ದವಿ
ಎಷ್ಟೇ ಹೊಲಾಗಿಲ್ಲ ಇದೆ ಒಬ್ರ
ಹೊಲ ಒಂದು ಒಣ ಬೇಸ ಒಂದ್ ಇಪ್ಪ ಮೂವತ್ ಎಕರೆ ಇದ ಬ್ರ ಅಲ್ಲೇ ಹೋಗಿದು ಇವತ್ತು ಗಳೆ ಆ
ಮೂವ ತಕರಣ
ಹಾ ಮೂವತ್ ಎಕರೆ ಇದೆ ನಮ್ಮ ಮಳ ಒಳ್ದ ಊರಲ್ಲೇ
ಹ ಹೌದಾ ಏನ್ ಬಿತ್ರು ಗುರುಹೊಲ್ದಲ್ಲ
ಹೊಲ್ದಲ್ಲ ಹತ್ತಿ ಬಿತ್ತಿ ಬಿಟ್ಟಿವಿ ಬೋರಲ್ಲ ಒಂತ ಹಾಕ್ಸ್ಬೇಕಂತ ಅಂದಿದೀವಿ ಯಾವ ಬೋರೆಲ್ಲ ಬಳ್ಳ ಬಿುಟ್ಟದಾವಲ್ಲ ಅಲ್ಲಿ ಚನ್ನಾಗಿ
ಈಗ ಅತಿಪತ್ತಿ ಅಂದ್ರಲ್ಲ ಅದ್ರೆಲ್ಲಾ ಪ್ರಶಸ್ತಿ ಏನ ಇರ್ತೇವ್ರಾ ಬಿತ್ಬೇಕಂದ್ರೆ ಅಲ್ಲ ಅತ್ತಿ ಅತ್ತಿ ಅತ್ತಿ ಬಿತ್ತದೆ ಅಂದ ಲ್ಲಾ
ಹತ್ತಿ ಬಿದ್ರೆ ಅದ ಕುಂಟಲ್ ಗಟ್ಲೆ ಕಳ್ತಾರ ಮಾರಕ್ ಆದ್ರೆ ನಾವು
ಹೌದಾ ಒಂದ್ ಕುಂಲ್ಗೆ ಎಷ್ಟು ಬರೋದಾ ಅಕ್ಕಿ
ಒಂದ್ಂಟಲ್ ಎಷ್ಟ ಹದಿರ್ ನೂರು ಹಂಗಿರುತ್ತೆ ಅತ್ತು ರೇಟ್ ಅವರು ನಾ ನವು ಹೆಂಗ ಬಗ್ಗೆ ಇಷ್ಟು ಹಂಗೆ ಇರ್ತ ಒಂದು ಕ್ವಿಂಟಲ್
ಹೌದಾ ಎಷ್ಟು ಗುಂಟೆಲ್ ಆಗುತ್ತ ಬ್ರ ಮೂವತ್ತ ಎಕ್ರ ಅಂದ್ರ
ಅಬ್ಬಂದರು ಆತದ ಒಂದು ನಾಲ್ವತ್ತು ಎಂಬತ್ ಮೇಲೆ ಆತ ಕಮ್ಮಿ ಅವ್ರದದು ನಾವ ಅವ್ರವ್ರು ಏನನ ಮಾಡ್ತಾರ ಹಮಲ್ ಮಾಡೋದ್ನಾಗ ಏನ್ ನೀರು ಹೊಡಿತಾರಲ್ವಲ್ಲ
ಹಾ ಬಾ
ತೂಕ ಬರ ನೀರು ಉಳಿತವಲ್ಲ ಅವರು ಉಳಬಡಂತಾರೆ ನಮ ಕಾಟ ಬಂದ್ರ ಅನೇ ನಮಗೆ ಅಮೌಂಟ್ ಅಯತ
ನೀರ್ ಹೊಡ್ಯಂಗಿಲ್ವಾ ನೀರೇನ್ ನೀರ್ ಒಡ
ನೀರ್ ಹೊಡಿಬೇಕು ಅಂದ್ರೆ ಅವ್ರ ಸ್ ಸ್ವಲ್ಪನ ಹೊಡಿಬೇಕ ಅಂತಾರ ಅಂದ್ರ ಜಾಸ್ತಿ ಹೊಡದ್ರೆ ಈ ಕಾಟಪ್ ಅಂತಂದ್ರೆ ಅವ್ರು ಹೊಳತಾರೆ ನಿತ್ಕೊಂಡ್ರೆ ಮಾಲ್ಕರು ಹ್ಮ್ ಚನ್ನತಿನಗರ
ಅಂದ್ರೆ ಒಂದು ಒ ನಾಲ್ಕದು ಲಕ್ಷ ಬರ್ತಬ್ರಾ
ಹ ಹೆಚ್ಚಿಗೆ ಬರತ್ವ ಬಿವು ಆರಾಮ್ ಒಂದ್ ಐದ ಲಕ್ಷ ಬರತ್ವ ಬಿ ಆರಾಮ್ ತೊಂದ್ರೆ ಇಲ್ಲ ಕೂಲರ್ ಕೂಲಿಯರಿಗೆ ಹೋಗದೆ ಹೆಂಗೆ ಅಂದ್ರೆ ಒಂದು ಒಂದ್ ಲ ಒಂದ ಒಂದ್ ಲಕ್ಷ ಅಕ್ಷ ಊತ ವೆಕ್ಕೂಲ್ಲ ಆಳೆ
ಹೌಲಾ
ಹ್ಮ್
ಹ್ಮ್ ಹ್ಮ್ ಸ್ವಂತ ಗಾಡಿದೆ ಬ ಹೊಲಾ ಇದ್ರ ನಡತ
ಹ್ಮ್ ಸಂತ ಇದೆ ಆದ್ರೆ ಕೂಲಿಯಾರಿಗೆ ಅಷ್ಟೇ ಅಮೌಂಟ್ ಕೊಟ್ಟಂಗೆ
ಹ್ಮ್ ಮತ್ತೆ ಅದೇನ ಭತ್ತಕತ ಭತ್ತಕ್ಕನ ರಕ್ ಕೊಡ್ಬೇಕಕ್ ಅನ್ಸತ್ತ
ಹ್ಮ್ ಬತ್ತದ ಅದೊಂದು ಒಂದ್ ಹತ್ತೆಕ್ರೆ ಇದೆ ತುಂಬಾ ಸಣ್ಣ ಪುಟ್ಟ ತೋಟಲ್ ನಮದು ನಲ್ವತ್ತ ಎಕರೆ ಇದೆ ಹೊಲ ಅದ ಒಂದ ಹತ್ ತ್ತ ಎಕರೆ ಇದ ಒಂದ್ ಐದ ಎಕರೆ ಮಾಡಿ ಅದೊಂದ ಮೂವತ್ತ ಎಕರೆ ಇದೊಂದ್ ಹತ್ತ ಎಕರೆ ಐತಿ ಸುಮ್ನೆ ಇರ್ಲಿ ಅಂತ ಬತ್ತಾ.
ಹೌದಾ ಬ್ರೋ
ಹ್ಮ್
ಬತ್ತ ಎಷ್ಟ ಆಗುತ್ತ ಬ್ರೋ ಒಂದ್ ಎಕ್ರೆಗೆ.
ಅದು ಬತ್ತ ಒಂದ್ ಎಕರೆಕ್ಕೆ ಮೂ ನಾಕ್ ಡ್ರಮ ಆತ ಅಂದ್ರೆ ನಮ್ಮ ನಾಕುವರೆ. ಡ್ರಮ್ಮ ಒಂದು ಈ ಡ್ರಮ್ಮ ಆದ್ರನೆ ಚೆನ್ನಾಗಿರ್ತದಾ.
ಹಾ
ಅಂದ್ರೆ ಒಂದ್ ಡ್ರಮ್ನಲಿ ಹತ್ತ ಹದ್ನ ಚೀಲ ಇರ್ತವ. ಕ್ವಾಲ್ಮಿ ಸಂದಲ್ ಒನ್ ಟೈಮಿಗಿದೆ. ಹದಿನೈದು ಚೀಲ ಅಂದ್ರೆ ಹದಿನೈದ ಚೀಲ ಈಕಡೆೇನೆ ಇರುತ್ತ ಹನ್ನೆಡೇನ ಹದಿನೈದೆ ಚೀಲ ಇರ್ತವ ಬ್ರೋ ಅವುಕೊಂದ ಮತ್ತ. ಹತ್ತೇಕ್ರೆ ಅಂದ್ರಾಗ ಒಂದ್ ಮೂ ಯಾಡ್ಲಾರಿ ಹೋಗಬೋದ ಅಬ್ಬಬ್ಬಾ ಅಂದ್ರೆ. ಹಂಗ್ ಚೆನ್ನತ್ನೇ ಬೆಳದತ್ಂದ್ರೆ.
ಎಡ್ಲಾರಿ ಅಂದ್ರೆ ಅದಕ ಎಸ್ಟ್ ಬ್ರೋ ಒಂದು ಒಂದ್ ಚೀಲಕ್ಕೆ.
ಅದು ಒಂದ್ ಚೀಲಕ್ಕೆ ಎಷ್ಟು ಇಪ್ಪತ್ತಮೂರ್ ನೂರು ಇಪ್ಪತ್ ಮುನ್ನೂರ ಏನ ಎಷ್ಟ ಐತಿ ಎರಡ್ ಸಾವಿರ ಮುನ್ನೂರು. ಹೋಗನ ಇಷ್ಟ ಐತಿ.
ಹೌದಾ ಒಟ್ನಲ್ಲಿ ಒಂದು. ಒಂದ್ ಆರು ತಿಂಗಳಿಗೆ ಒಂದು ಎಂಟು ಒಂಬತ್ತ ಲಕ್ಷ ಮಾಡ್ಕೋತಿರ.
ಹ್ಮ್ ಅಂದ್ರೆ ಉಳ ಭತ್ತ ಹೆಂಗ ಅಂದ್ರೆ ಹಿಂಗ ರೇಟ್ ಹಂಗ ಎರಡ್ ಸಾವಿರ ಹದ್ನ ಹತ್ತೊಂಬತ್ ನೂರು ಹಂಕ ಕೊಟ್ಟಿವ ಅಂದ್ರೆ ರೇಟ್ ನಮ್ಗ್ ಪಡ್ತಾಳ ಬೀಳ್ತಿದೆ.
ಹ್ಮ
ನಿಮ್ಗೆ ಹದ್ನೈನೂರು ಹದ್ನಾಕ ನೂರ ಕೊಟ್ಟಿವ ಅಂದ್ರೆ ನಮ್ಗೆ ಫುಲ್ ಹೆವಿ ಲಾಸ್ ಆಗಿಬಿಡ್ತೈತ.
ಲಾಸ ಆಗುತ್ತ.
ಹ್ಮ್ ಅಂದ್ರೆ ಹಿಂಗ ಯಾಡ್ ಸಾವಿರ ಯಾಡುವರೆ ಸಾ ಅವ್ರಿಂಗ ಮ ಕವಳೆ ಭತ್ತ ಮಾಲಕರ ಬಲ್ಲೇ ನಮಗನೂ ಚೆನ್ನಾಗಿತ್ತ ಅವ್ರ ನಿಮ್ಮು ಚೆನ್ನಾಗೂ ರೇಟ್ ಹೋಗುತ್ತೆ ಮುಂದಗಡೆ. ಅದೆಲ್ಲ ಒಣಸಿ ಕೂಲ್ಯಾರಿಗಿ ಗಾಡಿಯರಿಗಿ ಹಚ್ಚಿ ತಕ್ಕೋಬೇಕಾದ್ರು ಅಲ್ಲೇ ಹೋತದ ಅವ್ರಿಗೆ ಹೊತದ ಒಂದ್ ನಾ ಐದ ಲಕ್ಷೆ. ಡೀಜೆಲು ಕೋಳೆ ಹ್ಮ್ ಎಲ್ಲಾ ಅದ್ರಾಗನು ಉಳಿತದ ಅಂದ್ರನೆೇ. ಸ್ವಲ್ಪ ರೇಟ್ ಪಡ್ತಾಳ ಬಿದ್ರನ ಸ್ವಲ್ಪ ಚೆನ್ನಾಗಿ ಸಂತೋಲ ಅಂತ ಅಂದ್ರ ಉಳಿತಾವ್ ಸ್ವಲ್ಪ ಕೈಲಿ ಹಾಕಿರತ ಛಲೋ ಗಾಡಿ ಅದು ಎಲ್ಲಾ.
ಬ್ರೋ ಮತ್ತೆ ಬೇರೆಯವರ ಹೊಲ ಆದ್ರೂ ಏನ ಹೊಡಿಯತ್ತೆ ಹೊಡಿಬೋದ ನಾವು ಬರೆ ಸಂತೊಲ
ನಾವು ಬೇರೆಯವ್ರ ಹೊಲನು ಹೊಡಿತೀವಿ ಒಂದ್ ಕಡೆ ಒಂದ್ ನಲವತ್ತ ಎಕರೆ ಹೊಡದೀವಿ ನಮ್ಮ ಗಾಡಿಗೆ ಅಂತೆ
ನಾಲ್ವತ್ತೇಕ್ರೆನಾ ಹೊರಗಡೆ ಏನೇನ ಬ್ರೋ.
ಆವು
ಹೊರಗಡೆ ಹೊರಡ್ತಿರಲ್ಲ ಅವರು ಹಾಗೆ ರೇಟ್ ಎಷ್ಟ ಅಮೌಂಟ್.
ಅಲ್ಲಿ ಒಂದ್ ಎಕರೆಕ್ ನಾಕುವರೆ ಸಾವಿರ ಅಂದ್ರೆ ನಾವು ಒಬ್ರ ಹೊಲಕ್ ಹ್ವಾದೇವ್ ಅಂದ್ರ. ಒಂದ್ ಹತ್ತಕ್ಕೆ ಐದ್ ಎಕರೆ ಹಿಡದೇವ ಅಂದ್ರೆ ಒಬ್ಬ ಒಂದ್ ಐದ್ ಎಕರೆಕ. ಹೆಂಗ ಒಂದ್ ಎಕರೆಕ್ ನಲ್ವ ನಾಕ ಸಾವಿರ ಮುನ್ನೂರು ನಾಕ್ ಸಾವಿರ ನಾಕುವರೆ ಇ ಒಂದ್ ಎಕರೆಕ್ ಅಂದ್ರೆ
ಹದ
ಉಳಿತಿದ ನಮ್ಗ ಆರಾಮ್ ಅವ್ರು ಭತ್ತ ಕೊಟ್ಟಲ್ಲಿ ಉಳಿತದ ಆದ್ರ ಅವ್ರು ಗಾಡಿ ಹೋಡ್ಯಕ ಹೋದಲ್ಲಿ ಉಳಿತದ ಅವ್ರು. ಮ್ಯಾಲ್ ಒಂದ್ ಎಂಬತ್ತ ಎಂಬತ್ತ ಸಾವಿರ ಆತದ ಅದನೇ. ಗಾಡಿದು ಕಡ್ಯಕ ಒಂದೆ. ಹ್ಮ್ ಕಡೇಕ್ಕೆ ಹೆಂಗಂದ್ರ ಒಂದ್ ನಿಮ್ದ ಒಂದ್ ಎಕರೆ ಇತ್ತು ನಿಮ್ಮದ ಒಂದ್ ಐದ ಎಕರೆ ಇತ್ತು. ಐದ ಎಕರೆಕೇ ಇ ಹೊಡದ್ರೆ ರಗೋಡ್ ರೊಕ್ಕಾ ಆತವ ಒಂದ್ ಹದನೈದ ಸಾವಿರ ಆಗ್ತದ ಅಂದ್ರೆ ನಮ್ಗ. ಪಡ್ತಾಳ ಬೀಳ್ತದ ನಿಮ ನಿಮ್ಮಂಥವರ ಹೊಲ ಹೊಡದೇವ್ ಅಂದ್ರೆ ನಿಮ್ ಗಾಡಿಗೆ ಅದೆಲ್ಲ. ಸ್ವಲ್ಪ ಆಯಿಲ ಚೇಂಜಿಂಗ್ ಅಂತ ಎಲ್ಲಾ ಓತವ. ದುಡಿತದಂದಂಗ ಇರುತ್ತೆ ನಮಗ ಗಾಡ
ಓ ಗಾಡಿ ಏನು ಹೊಸದಬ್ರೋ, ಅಳಿದಾ ಸೆಕೆಂಡ್ ಹ್ಯಾಂಡ್ ತೋಗಂಡಿದಿರಾ.
ಸೋರುಮದಾಗ ಹೊಸದು. ಹ ಎಷ್ಟು, ಇಪ್ಪತ್ ಎಷ್ಟ್ ಐತಿ ಇಪ್ಪತ್ನಾಕು ಏನ ಇಪ್ಪತೆಂಟಕ ಲಕ್ಷ. ಎಷ್ಟ ಮ್ಯಾಗ ಆಯ್ತು. ಹ್ಮ್, ನಾ ತಂದ ನಾವ್ ತಂದದ್ದು ಹನ್ನೆರಡು ಲಕ್ಷ. ಹನ್ನೆರಡು ಲಕ್ಷ ಮ್ಯಾಗೆ ಹೆಚ್ಚಿಗಿನಯತಿ ಬಿಡು.
ಹಾ ಹೌದಾ
ನೀವು ಮನೇಲಿ ಯಾವ ಗಾಡಿಲ್ಲ್ವ,
ಹ್ಮ, ಮನೇಲಿ ಯಾವುದು ಗಾಡಿಲ್ಲಬ್ರೋ,
ಹ್ಮ್, ಹ್ಮ್ ಇಡ್ಬೇಕ ತಾನೇ ಯಾವ್ದಾನ ಸುಮ್ಮ್ ಲೇಬರ್ ಗಾಡನ ಒಂದು ಕಾರನ.
ಏನಿಲ್ಲ ಬ್ರೋ ಹೊಲ ಇಲ್ಲ ಏನಿಲ್ಲ. ಅದಕ್ಕೆ ಸುಮ್ನೆ ಏನ್ ಟ್ಯಾಕ್ಟರ್ ಅದು ಇ ಏನ್ ಲಾಭಾನೇ ಇಲ್ಲ.
ಹ್ಮ್ ಹ್ಮ್
ಏನೋ ಒಂದ್ ಎರಡ ಮೂರ ಎಕ್ರೆ ಇದ್ರ ಗಾಡಿ ಇಡ್ಬೋದು. ಒಲನೇ ಇಲ್ಲಂದ ಮೇಲೆ ತಗೊಂಡ ಎನ್ ಮಾಢನ.
ಹೌದ, ಹೌದೌದು ಕರೆಕ್ಟ್ ಆದ ಮಾತ್
ಹ್ಮ್, ಮತ್ತೆ ಕಾರ್ಗಿರ್ ಏನಾದ್ರು ತಗೋಬೇಕಂತ ಪ್ಲಾನ್ ಇದೆಯ ನೋಡ್ಬೇಕು.
ಹೌದಾ!
ಹಾ, ಬ್ರೊ
ಹ್ಮ, ಹ್ಮ ಕಾರ ತೊಗಬೇಕಾ,
ಹಾ, ಕಾರ್ ತಗೋಬೇಕ ಅಂತ ಮಾಡಿದಿವಿ ಬ್ರೋ ಇನೋವಾ ಯಾವ್ದಾದ್ರು ನೋಡ್ಬೇಕ. ವಾ
ಕಾರಿಗೆ ಸೆಕೆಂಡ್ ಹ್ಯಾಂಡ್ ಒಂದು ನಾಲ್ಕಕ್ ಐದು ಲಕ್ಷ ಬಿಳ್ಬೋದಲ್ಲ. ಆರಾಮ್ ಕಾರಿಗೆ ಸೆಕೆಂಡ್ ಹ್ಯಾಂಡ್
ಸೆಕೆಂಡ್ ಹ್ಯಾಂಡ್ ತಗೋಬಹುದು ಬ್ರೊ, ಆದ್ರೆ ಅವ್ರು ಹೆಂಗ್- ಹೆಂಗ್ ಮೇಂಟೈನ್ ಮಾಡಿರುತ್ತಾರೆ ಯಾರಿ ಗೊತ್ತು. - ಅದೇ ಹೊಸದು ತೋಗ ಅಂದ್ರೆ ಶೋ ರೂಮ್ ಗಾಡಿ ಇರುತ್ತೆ. ಗ ಈ ಹ ಹಿಂಗ -ಹಿಂಗೆ ಅಂತ ಗೊತ್ತಾಗಿತ್ತೆ.
ಹ್ಮ್, ಹೌದ- ಹೌದು ಅದನ್ನು ಕರೆಕ್ಟ್ ಇ ಬಿಡು. ಅಂದ್ರೆ ಇವಾಗ ಕಾರಿಗೆ ಎಷ್ಟು ಹ್ಮ್, ಲೋನ್ ಮ್ಯಾಲ ತಂದ್ರೆ ನಮ್ಗೆ ಕಮ್ಮಿ ಏನ್ ಕ್ಯಾಶ್ ಮಾಡ
ಈಗ ಒಂದ್ ಸೈಡ್ ನೋಡಿದ್ರೆಲೋನ್ ಮಾಡಿದ್ರೆ ಚಲೋ ಅಂತ ಹೇಳ್ತಾರೆ ಬ್ರೊ ಸ್ವಲ್ಪ ಇದೇ, ಆಗುತ್ತೆ ಮತ್ತೆ ಹಾ,,
ಹ್ಮ್ ಅಂದ್ರ
ಈಗ ಪೂರ್ತಿ ಕ್ಯಾಶ್ ಕೊಟ್ಟ ತಗೊಂಡಿವಿ ಅಂದ್ರೆ ಒಂತರ ಮುಗಲಾಗಿಬಿಡ್ತವಿ. ಇಬ್ ಗಾಡಿ ದುಡಸ್ತಿವಿಮನೇಲ್ಲೇ ಲೋನ್ ಮಾಡಿತ್ತೊಗಂದ್ರ ಅಂದ್ರೆ ಬೆಟರ್, ಮಿಡಲ್ ಕ್ಲಾಸ್ ಜನ ಹಾ, ಬ್ರೋ
ಉಣ ಮ್ಯಾಗ ತಗಂದ್ರೆ ಚೆನ್ನಾಗಿ ಇರ್ತದ ಒಸರ್ ಹಾ ಹೌದಾ, ಹ್ಮ್, ಹ್ಮ್ ಲೋನ್ ಮೇಲೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಹಾ, ಬ್ರೋ
ಹ್ಮ್, ಮತ್ತೊಬ್ರೋ ಮತ್ತೆ ಏನ್ ಸಮಾಚಾರ.
ನಮ್ಮ್ಊರಲ್ಲಿ ಹುಡುಗರು ಒಂದು ತೊಗಂಡೇವೆ ಕಾರ್ ಹಾ, ಅವರು ಕ್ಯಾಸ ತಗೊಂಡ್ಬಿಟ್ಟಿದೆೆ ಹುಡುಗರು.
ತೊಂದಿದರಾ
ದೊಡ್ಡ ಹ್ಮ್, ದೊಡ್ಡವರು ಹೇಳಿದ್ರ ಲೋಲ್ ಮೇಲೆ ಲ್ಲೇ ಅಂತಂದ್ರಲ್ಲ ಲೋನ್ ನಮಗ್ ಕಟ್ಟದ ಆಗತ್ತೆ ಇಲ್ಲಬಿಡು ಕ್ಯಾಸ್ ಅದವಲ್ಲ. ಸುಮ್ಮನೆ ಯಾಕೆ ಕ್ಯಾಸ್ ತಗೊಂಡ್ ಬಿಟ್ರೆ ನಾ ಪಾಡತ್ತಲ್ಲ ಅಂತ ಅವ್ರರು ಮೊನ್ನರೆ ನಲ್ಲ ರೋಸು ಅವರೆಲ್ಲರೂ ಸೇರಿಸಿ ಒಂದು ಕಾಸ ತ ಅವ್ರ ಬಲ್ಲಿ ಇ ದುಡ್ಡ ುಡ್ಡ ಅಡಿಕೆ ಆ ತರ ತಗೊಂಡಾರ ಪಾಪ ಒಬ್ಬೊಬ್ರು ಇ ಒನ್ ಮ್ಯಾಗ ತೊಗೊಂಡ್ರೆ ಚೆನ್ನಾಗಿರ್ತದ ಆದ್ರೆ ದುಡಿದರು ದುಡಿಯಾರದು ಎಲ್ಲಾ ಗೊತ್ತಾಯ್ಬಡ್ೆ
ಸರ್ ಬ್ರೋ ಒಂದ ಕಾಲ್ ಬರ್ತಾ ಏನ್ ಮಾಡ್ತಾನ
ಹ್ಮ್ ಸರಿ ಸರಿ ಹ್ಮ